ಹಾ ಅದಿರಿೀ ಇವರ ಏನ್ ನಡ್ಸ್ರಿ
ನಾವೇನ್ ಇಲ್ರಿ ನೀವೇ ಹಬೇಕ ಸ್ವಲ್ಪ ಕೆಲ್ಸ ಏನ್ ನಡ್ದದಿಲ್ರರಿ ನೀವೇ ಹೇಳ್ಬ್ರಿ ನಿಮ್ ಕಡೆ ಜೋರದ್ರಿ
ನಮ್ಮ್ ಕಡೆ ಏನ್ ಜೋರದ್ರೀ
ಹೌದ್ರಿ ನಿಮ್ ಕಡೆ ಜೋರಾದ್ರಿ
ನಾ ನಿಮ್ದ
ಹ್ಮ್ ಹ್ಮ್ ಮತ್ತ್ರೀ
ಮತ್ತೇನ ಹೇಳ್ಬೇಕ್ರೀ ಏನರ ಒಂದೇ
ಜೀವನ್ದಾಗ ಏ ಏನರ ಮಾಡ್ಬೇಕ ಬಾಸ ಏ ಜೀವ್ನ ನಾ ಬ್ಯಾಸರಾಗ್ಬಿಟ್ಟದ್ರೀ ನಮ್ಗ
ಬ್ಯಾಸ್ರಾಗೇದರಿ
ಖರೇರೀ ಪೂರ ಬ್ಯಾಸರ
ಹ್ಮ
ನಮಗ ಜೀವನ ಇಲ್ಲ ಅನಿಸಬಿಟ್ಟದ ಏನ್ ಮಾಡುದಪ್ಪ ಒಲ್ಲನ್ ಷದ ಏನ್ ಮಾಡಪ್ಲ ಏನ ಇಲ್ಲಾ ಏನ್ ಮಾಡಕ್ ಮಾಡಕ್ ಮನ್ಸೇ ಇಲ್ರಿ ಹ್ಮ ಏನ್ ಏನ್ ಇಲ್ರೀಗ ಈಗ ಜೀವನ್ದಾಗ ಏನ್ ಮಾಡ್ಬೇಕತ್ತ ನಮಗೂ ಅರ್ಥ ಆಗಲ್ಲಾಗ್ಯಾದ ನಿಮ್ ಜೀವನ ಹೆಂಗ್ ನಡ್ದದ ರೀ ಹಾ ಹಾ ಹಾ ಹಾ ಹ್ಮ ಹ್ಮ ಹ್ಮ್ ಜೀವ್ನ ಜೀವ್ನ ನಮಗಂತ್ರು ಅಲ್ಲ ಅನ್ಸಿಬಿಟ್ಟದ
ಹೌದ್ರೀ
ಕೆಲವಲ್ಲನ್ಷ ಬಿಟ್ಟದ್ರೀಪಾ ಎಲ್ಲ ಹೊರ್ಗ ಹೋಗುದ್ರೀ ಎಲ್ಲಿ ಶಾಪೂರ ತ್ರೀ ಒಲ್ಲ ಅನ್ಸಿಬಿಟ್ಟದ ತಿಳಿವಲ್ ರೀ ವಲ್ಲ ಅನ್ಸಿಬಿಟ್ ಟ್ಟದ್ರ ಜೀವನ ಒಟ್ಟ ಜೀವನ ಒಟ್ಟ ಏನೊಂದ್ಸತಿ ಏನು ಮಾಡಪ್ಲೆ ಏನಿಲ್ಲ ಹಂಗ ಆಗ್ಬಿಟ್ಟದ
ಹ್ಮ್
ಜೀವನ್ದಾಗ ಆಸೆನ ಹೋಗಿಬಿಟ್ಟದಪ ಜೀವನ ಏನೊಂದ್ಸತಿ ಖರೇರೀ ಯಾಕ್ ಹಾಕ್ ತಾರ ಅದೇ ಗೊತ್ತೋಗಲ್ರೀ ನನ್ಗ ಇವರು ಮನುಷ್ಯ ಮಷ ಮನುಷ್ಯರಪ್ಲ ಇಲ್ರಿ ಇವರು ಯಾ ರು ಮನುಷ್ಯ
ಉಲ್ಲ ಏನ್ ನಮಗ ಖೈದಿಗಳಿಗ್ ಮಾಡ್ದಾಗ ಮಾಡಿ ಕೂಡ ಹಾಕಿ ಹೋಗ್ ಬಿಟ್ರ
ಕರೆ ನೋಡ್ರಿ ಕರೆ ಹ್ಮ ಮಾನವತೆ ಗುಣನೇ ಅಲ್ರೀ ಯಾರಂ ಕು ಏನ್ ಮಾಡೋದು ಚಟ್ಟಾನ್ರೀ ಅವಾ ಚಟ್ ಚಟ್ ಅಂತಾನ ಇರ್ತಾನಲ್ರೀ ಚಟ್ ಇದಾರ ಅಂತರೆ ಇರ್ತಾರಲ್ರೀ ಚಟ್ ಅವ್ರೀ ಚಟ್ಲ ಹೊಡಿಬೇಕ್ರೀ ಚಟ್ ಚಟ್ ನನ್ ಮಕ್ಳಿಗೆ
ಹ್ಮ್
ಯಾರಿಗ್ ನಂಬರ್ದ ಚಟ್ ನನ್ ಮಕ್ಳೀಗ್ ನಂಬಬಾರ್ದಂತ ಗಾಾದೆನೇ ಐತ್ರಿ
ಹ್ಮ್
ಖರೆ ಖರೆ ರೀ ಚಟ್ನತಿ ಚಟ್ಟೀ ಕಾಯ್ ಕರೇರೀ ಹಾ ರೀ ಚಟ್ ಒಬ್ಬ ಚಟ್ ಬರ್ತೇನ್ರಿ
ಅನತರ
ಚೋಳ ಕಾಯ
ಹಳಕ್ಕೆ ಅಲ್ರರಿ
ಬಟಾಣಿ ಕಾಯ
ಹ್ಮ್
ಚಟ್ನತಿ ಚಟ್ ಬಧಿಕಾಯ ಬಟಾಟಿಕ
ಕಾಯ
ಹ ಹಾ ಹೌದ್ದ್ರೀ ಅದಾವ್ರಿ ಕೇಳನ್ ಕೇಳನ್ರಿ ಬಕ ಬಾರಕ ಹಾ ಬಾರಿಕ ಹಾ ರೀ ಹೌದ್ರೀ ಹೌದ್ರ ಬಂದ್ರ ಅಂದ್ರೆ ಹಿಂಗಗೆ ಒಂದ್ ಬಟ್ಲೆ ಎಡಕತ ಕೈಯ ಹಾ ಹಾಕ್ತಿದ್ರ ಅನ್ರಿ ನಮಗ್ ಹೊಸದ ಏನ್ ಬಾರಿನ ಹೇಳತ್ತಾರಲ್ರಿ ಬಾರಕಾಯ್ ಚಟ್ ಚೆಟ್ಕಾಯ್ ಬಾರಿಕಾಯಿ ತಿಂದೇನ್ರರಿ ಬಾರಿಕಾಯಿ ತಿಂದೇನ್ರೀ ಅವ್ ಹೆಂಗ ಬಿಡಕ್ ಬರ್ತಾರ ಬಾರಿಕಾಯಿ
ಈಗೆಲ್ಲಾ ಫುಲ್ ಇದ್ರ ಈಗ ಈಗ ಬಾರಕೆ ಎಲ್ಲಾ ಇದರು ಬಂದ್ಬಿಟ್ಟಾರೀ
ಹಾ ರೀ
ಎಲ್ಲ
ಕ ಔಷಧಿ ಹೊಡತು ಬರ್ತ
ಹ್ಮ್ ಅವಿನಂಗ ಏನ್ ಪ್ಯೂರ್ ಇಲ್ರಿ
ಹೋಗಿರ್ಕಾರೆ ನೋಡ್ರಿ ಇಂಜೆಕ್ಷನ್ ಪೂರಾ ಇಂಜೆಕ್ಷನ್ ಕರು ಏಯ ಅಪ್ಪು ಪ್ಲಾಸ್ಟಿಕ್ ತತ್ತಿ ಬಂದವ್ರೀ ಸತ್ಯ ಹೋಗದ್ರೀ ಸತ್ಯ ಹೋಗುದ ಮನುಷ್ಯ ಶಾಸ ಅಲ್ ರೀ ಮನುಷ್ಯ ಉದ್ ಬದಕ್ ಬಏನ್ ಸಾಯಬೇಕ ಸಲಂದ ತತ್ತಿ ಪ್ಲಾಸ್ಟಿಕ್ ತತ್ತಿ ಹೆಂಗ್ ತರ್ತಾರೀ ಮನ್ಷಿ ಎ ಪೋ ಸತ್ತ ಹೋಗ ಮಾತ್ರ ಈಗಏನ್ ಪ್ಲಾಸ್ಟಿಕ್ ತತ್ತತಿಂದ್ ಬಂದ್ರ
ಹ್ಮ್
ಭಯಂಗ್ರೀ ಮನುಷ್ಯ
ಅಕ್ಷಾ ರಕ್ತ ಸಲಂದ ಏನರು ಮಾಡಕ
ಕರ ನೋಡ್ರಿ ಮನುಷ್ಯ ಹೊಡ್ತನ್ ರೀ ಹೊಡ್ತಾನ ಮನುಷ್ಯ ಹೊಡ್ತಾನ ಎಲ್ಲಾ ಮಾಡ್ತಾರನ್ ಜೀವನ ಜೀವ ಹೊಡನ್ ಗಯಕ ಹೊಡಿತನ್ ಜೀವ ಹೊಡಿತನ್
ಹ್ಮ್
ಈಗನ್ ರೊಕ್ಕ ಒಂದ್ ರೊಕ್ಕ ಕೊಟ್ರ ಎಲ್ಲರ ಹೊಡಿತಾರ ರಜು
ಹ್ಮ್
ಜೀವದ ಪ್ರಶ್ನೆ ಈಗ ಕ ಇದ ನಾಯಕಿತ ಕಳಗದ್ರೆ ಜೀವದ ಪ್ರಶ್ನೆ ಮನುಷ್ಯರ್ಗ ಏನ್ಲ್ ಈಗ ನ ನಾಯಿಗ ನಿಮ್ಮ ಮನ್ಯ ನಾಯಿಗೆ ಇದು ಒಬ್ಬ ಹುಡುಗ ಇದು ಮಾಡತಿದ್ದಾರೆ ಮಕ್ಕಳು ಮಾಡತಿದಾರ ಅವ್ನಿ ಹುಡುಗ ಅಲ್ರಿ ಒಬ್ಬ ಮತ್ಯ ಮುತ್ಯನಕ್ಕೆ ನಂ ಇದು ಇದು ಕಾಕಾ ಹ ಮಕ್ಳು ಮಾಡ್ಬೇಕಕತ್ತ ಪ್ಲಾನ್ ಹಾಕಿದಿದ್ದಾರೆ ಅದಕ್ ಅದ್ರೊಳಗ ಹಾಕಿದಾರ ಅಲ್ಲ ಸಾಮಾನ್ ಗಿಮನ್ ಎಲ್ಲ ಹಾಕಿದ್ದ ಸಿಗಿ ಬಿದ್ದರು ಹ್ಮ್ ಪೊಲೀಸ್ ಕಾಯ ಸಿಗಿ ಬಿದ್ದ ಆಯ್ತು
ಹ್ಮ್
ನ್ ನೋಡದ್ರೆ ಈಗಗ ಅಂತವ್ರ ನಾಯಿಗೂ ಬಿಡಲಗ್ಯಾರ ಈಗ ಬಟ್ ಅವ್ರಿಗೆ ತೂತ್ ಬೇಕಾಯಾದ್ರರಿ ಎಲ್ಲರಿಗೂ
ಹ
ಹ್ಮ್ ಮತ್ತೆ ಯಾವ್ದೇ ಕಷೀಲ್ ನಡತದಂತಾರ ಅವ್ರು
ಹಂ ಹಾಗ
ಹ್ಮ್ ತ್ತ ಅವ್ನಿಗನ್ ಜೇಲ ಆತೀ ಪೂರಾ ಪೂಾ ಜೇಲ ಆತರ ನೀಗೆ ಹ್ಮ್ ಏ ಮತ್ತಂಗ ಮಾಡುದು ಹೆಂಗ ಮತ್ತೆ ಹೆಂಗ್ರೀ ಅ ನಾಯಿ ನಾಯಿ ನಾಯಿಗಳಿಗೆ ಹೆಂಗ್ ಮಾಡಕ್ ಬರ್ತ್ರರಿ ನಾಯ ನಾಯ
ಹ್ಮ್ ಈಗ ಮನುಷ್ಯ ನೋಡ್ರಿ ನಾಯಿಗ್ ಒಂದ್ ರೊಟ್ಟಿ ಹಾದ್ರ್ರ ಇದುಟ್ಟಗತದ್ರೀ
ಕರ ರೀ ಕರ್ರೀ ಮನುಷ್ಯ ಮನುಷ್ಯ ನಾಯಿಗ ಬಿಡಲ್ಲ ಏನಂದ್ರ ಚಳಕ ಹಾ ಈಗ ನಾ ನಾಯಿ ಒಂದ ಒಂದ್ ಎರಡು ರೊಟ್ಟಿ ಹಾಕದ್ರ ಕಾವಲಾರ ಕಾಯ್ತೀ
ಹೌದ್ರೀ
ಮನುಷ್ಯಾರ ಏನ್ಲ್ರೀ ಮನುಷ್ಯಾರ್ ಸುಮ್ಮ ಹ್ಮ ಮನುಷ್ಯರ್ಗಏನ್ ಹೇಳಪ್ಲಲ್ರಿಿ ಈಗ ಮನುಷ್ಯರು ಬಾಳ ಡೇಂಜರ್ ಆಗ್ಬಿಟ್ರಿ
ಎಲ್ಲು ರೊಕ್ಕ ಸಲ್ಲಿ
ಹ ರೊಕ್ಕ ಸಿಕ್ತಂದ್ರೆ ಎಲ್ಲರಿೀ ಒಂದೊಂದ್ ರೂಪಾಯಿ ಸಲ ಒಂದ ಹೊಡೆದಾಡ ಆತಾರೀ ಅಲ್ಲಿ
ಹ್ಮ್
ಈ ನಮ್ಗ ಗಾಣಿಗರ ಮಸ್ರ್ ಐದ್ ದ್ನೂರು ರೂಪಾಯಿ ಪೈನ್ ಹಾಕ್ತನ್ೀ
ಹೌದ ರೀ
ಏನ್ ಪೈನ್ ಹಾಕ್ತನ್ರಿ ಬರೀ ಪೈನ್ ಆಯಕ ಆಯಕ ಮನಿ ಕಟ್ಟ ಮನಿ ಕಟ್ಟನ್ರ ಐತ್ರಿ
ಹ್ಮ್
ಮನುಷ್ಯ ನಿಯತ್ತಿಂದ ಇರ್ಬಕ್ಿ ಮತ್ತೆ ಅವರು ನ ಹ್ಮ ನಮಗ್ ಹುಟ್ಟೆಲ್ಲ ತಿಕ್ಕೋಬೇಕ್ರಿ
ಏನ ಅ ಬೆಳಗಾವಿದ ಮನಿ ಕಟ್ಸ್ಲತ್ತನತ್ರಿ
ಯಾರು ಶ್ಯಾಮ್ಯಾ ಮೈ ಕಟ್ಟತನ್ರಿ ಅದೇನ್ ಕೇಳಲ್ ನೋಡ್ರಿ
ಸೀನಿಯರ್ ಅಂತ್ರೆ ನಮ್ಗ ಯ ಮೂರನೇ ವರ್ಷದ ವಿದ್ಯಾರ್ಥಿಗಳು ನಾಲ್ಕನೇ ವರ್ಷ ವಿದ್ಯಾರ್ಥಿ
ಹಾ ಹಾ ಹಾ ಅಂದ್ರ ಅಂದಂಗ ಆಯ್ತ್ರಿ ಹಾ ಹಾ ಕರೆಖರ ಶಾಮೆ ಶ್ಯಾಮೆ ಬಾಳ ನಿಜ್ರಂನ್ರಿ ಮನುಷ್ಯ
ಏ ಡೇಂಜರ್ ಅದನ್ೀ ಮನುಷ್ಯ ಎ ನೋಡಕ್ ಹೆಂಗ ಹೆಂಗಟ್ಟ ಬಿಟ್ಟ ನ ಹಜರ
ಕರ್ರೀ ಮನುಷ್ಯ ಮನುಷ್ಯ ಡೇಂಜರ್ ಆ ಅವ್ರ ಪೂರ ಅವ್ರಾಯ್ತು ಮತ್ ಮತ್ತ ಶಾಮರಾವ್ ಕುಲಕರ್ಣಿ ಮತ್ತ ಗಾಣಗಿರ್ ಮಾಸ್ತರ ಡಿ ಕೆ ಪಾಟೀಲ್ ಎಲ್ಲರ್ರೀ ಮನ್ಷ್ಯಾರ್ ಬಾಳ ಕತ್ತರ್ನಕಾರ ಅವ್ರಿ್ರ ಯಾರ ನಂಬುದ್ರು ಅವ್ರಿಗೆ ನಂಬಬಾರ್ದ್ರ ಅವ ಮೂ್ ಮಂದಿಗ್
ಹೌದರ
ಅವರು ಉಂಡಕೇಶಿಂದ ಉಂಡು ಗಂಗಳದಾಗ ಅಣ್ಣ ಇ ತಗರಾರರು
ಹೌದು
ಅ್ರ ಮನ್ಷ್ಯಾರ ಚೊಲೋ ಇಲ್ರಿ ಅವರು ಬಟ್ ತಮ್ ತಾವ್ ನೋಡ್ತಾರೀ ತಮ್ ತಾವ್ ನೋಡ್ತಾರರಿ ಹೆಂಗ ಹಂಗ್ ನೋಡಕ್ ಹೆಂಗ ಬರ್ತಾರ ನೋಡಕ್ ಹೌದಲ್ರರಿ ಮನ್ಷ್ಯ ಅಂದ ಬಳಕ ತಿಳ್ಕೋಬೇಕ್ರರು ಅನ್ಸತ್
ಪೇಂ
ತಮ್ದೇ ತಾಾವ ಆಡ್ತಾರೀ
ಹ್ಮ್
ತಮ್ಮ್ದೆತ್ತ ಆಡದ್ರ ಹೆಂಗರಿೀ
ಮುಖಂಡ್ರ ಬಂದ ನೋಡ್ರಿ
ಯಾರ ಮುಖಂಡ್ರರು ಬಂದ್ರ ಮು
ಹ್ಮ್ ಪ್ರದೀಪ್ ಚಗನವಾರ
ವರು ಸ್ವಲ್ಪ
ಎಟ್ಲ ಒಂಟಾರ ನೋಡ
ಹಾ ರೀ ಆನ್ಲೈನ್ ಆನ್ಲೈನ್ ಅದ ನೋಡಿ ಹಾ ರೀ ಆನ್ಲೈನ್ ಅದೇ ರೀ ಬರ ಅಲನ್ ಬರ ಸೆನ್ಸಿ ಪೂರ ಹೋಗ್ಯದ ನೋಡ್ರಿ ಗೇಮ್ ಆಡಕೆ ಬರ್ಲಾ ಇದ್ರೀ ನನ್ಗಂತರ ಪೂರ ಆಟ ಆಡ್ತರಿ ನೀವ್ ಯಾವ ಆಟ ಆಡ್ತಿ ರಿಯ ವಟಾ
ಕ್ರಿಕೆಟರ್ ನಂಬದು
ಅ ಅ ಎಬಡ ಯಾತ್ರ ಅಂದಂಗ
ಹ
ಪಲ ನ ಹ್ಮ ಹಾ ಆಯ್ತಾಯಯ್ತುರಿರಿ ಆಮೇಲ್ ಹಸ್ತೇನ್ೀ